ಹಲೋ.
ಹಲೋ.
ಏನ್ ಮಾಡತಿಯೊ ಮಲ್ಲು.
ಕುಂತಿನೋಡರೊ ನೀ ಎಲ್ಲಿದ್ದೀರಿ.
ನಾ ಕುಂತಿದಿನಿ ಅರಮದಿಲ್ಲ.
ಹಾ ಆರಾಮದಿ ನೋಡೊ ನೀನ್.
ನಾನು ಆರಾಮದಿನೋಡ್
ಹೆಂಗೈತಿ ಮತ್ತೆ ನಿಮ್ ಕಡೆ ಮಳೆ ಬಳೆ.
ಮಳೆ ಎದು ಏನಿಲ್ಲ ನಿಮ್ಕಡೆ.
ನಮ್ ಕಡೆನ ಏನೇ ಇಲ್ಲ ನೋಡೋ ಮಳೇನೂ ಇಲ್ಲ ಬರೀ ಬಿಸಿಲ ಐತಿ.
ಹಾ ಕಾಲೇಜ್ ಎಲ್ಲಚ್ಚಿ.
ನಾನಾ ಕಾಲೇಜ್ ಶಿವಮೊಗ್ಗಕ್ಕ ಹಚ್ಚಿ ನೋಡ ನೀನು.
ಹಾ ಇಲ್ಲಿ ಭಿಂರಾಯನ್ಗುಡಿಗಚ್ಚಿನಿ.
ಹಲೋ ಎಲ್ಲಾಚ್ಚಿಯಿ.
ಶಿವಮೊಗ್ ಭಿಮ್ರಾಯನ್ಗುಡಿ.
ಭೀಮರಾಯನ್ ಗುಡಿಅ. ಅಲ್ಲಿ ಹೆಂಗ ಚೊಲೋ ಐತ.
ಹಾ ಚಲೋ ಐತ ಎಲ್ಲಾ.
ಹೌದಾ. ನಂದ
ಹ್ಮ ಅಷ್ಟೆ ಹಾ ಹಾ ಹಾ ಅಬು ಹೆಂಗ್ ಚಲೋ ಐತಿ.
ಹಾ ಚಲೋಐತಿ ಕೆಳದಿ ಶಿವಪ್ಪ ನಾಯಕ ಅಂತ ವಿಶ್ವವಿದ್ಯಾಲಯ ಅಂತ ಬರ್ತ್ ನೋಡ ವಿ ವಿಶ್ವವಿದ್ಯಾಲಯ.
ಹಾ ಹಾ ಹಾ.
ಹ ಹಾ ಆ ಕಾಲೇಜ್ ನಮ್ದ ನಮ್ಗ ಈಗಸ ನಮ್ ಎರಡ್ ಸೆಮ್ಮು. ಕಂಪ್ಲೀಟ್ ಆಯ್ತ ಈಗ ಸೆಕಂಡ್ ಇಯರ್ ಫಸ್ಟ್ ಇಯರ್ ಎರಡ್ ಸೆಂ ಕಂಪ್ಲೀಟ್ ಆಯ್ತು ಸೆಕಂಡ್ ಇಯರ್ ಫಸ್ಟ್ ಸೆಂ ಐತೆ ನೋಡಿ ನಿಮ್ದು.
ಹೌದಾ ನಮ್ದು ಈಗ ಫಸ್ಟ್ಯಿರ್
ಫಸ್ಟ್ ಇಯರ್ ಸೆಕೆಂಡ್ ಸೆಂ. ಊಟ.
ಊಟ ಆಯ್ತು ನಿಮ್ದು.
ನಮ್ದ ಆಯ್ತ್ ನೋಡಪ್ಪ. ಮತ್ತೆ ಹೆಂಗ. ನಮ್ಗ ಈಗ ಚಪಾತಿ ಬದನಿಕಾಯಿ ಪಲ್ಯ ಅನ್ನ ಸಾ ಸಾರು ಮಜ್ಜಿಗೆ ಕೊಟ್ಟಿದ್ರ ನೋಡಪ್ ಹ್ಮ ಚಲೋ ಕೊಡ್ತಾರ.
ಹಾ ಏನೇನ್ ಕೊಡ್ತಾರ್ ನಿಮ್ಮ್ ಹಾಸ್ಟೆಲ್ಡಾಗ್ ನಾಷ್ಟ.
ಹಾ.
ನಾಷ್ಟ ಏನೇನ್ ಕೊಡ್ತಾರ ಅಷ್
ನಾಷ್ಟ್ ನಮ್ಗ ಬಿಸಿಬೇಳೆ ಬಾತ್ ಉಪ್ಪಿಟ್ಟ ಶಿರಾ ಒಗ್ಗರಣಿ ಆ. ಚೌಚೌ ಬಾತ. ಮತ್ತ ಪುಳಿವೋಗರ್ ಎ ಅವು ಇವು ಎಲ್ಲಾ ಕೊಡ್ತಾರ ನೋಡ.
ಚೌಚೌ ಬಾತ್ ಕೊಡ್ತಾರಾ.
ಹ್ಮ ಚೌ ಬಾತ್. ಹೆಂಗ ನಿಮ್ಕ್ ಹ್ಮ. ನಿಮ್ ಕಡೆ ಹೆಂಗ ಇದ ಹ.
ನಿಮ್ಗ.
ನಮ್ಗ ಅದ ಹೇಳಿದ್ನಲ್ಲೊ ಎಲ್ಲ ಚ ಪೂರಿ ಇಡ್ಲಿ ಧ್ವಾಸಿ. ಒಗ್ಗರಣಿ ಅವಲಕ್ಕಿ.
ಊಟಕ್ಕೆ ರಾತ್ರಿ ಊಟಕ್ ಅದು.
ರಾತ್ರಿ ಬಾಳೆಹಣ್ಣು ಟೀ ಅನ್ನ ಸಾರು ಪಲಾವು.
ಹಾ ಬಾನ್ನ್ ಎಂತಾವವು.
ಆ.
ಏನ ಏನಾತ್ ಮೊಲ್ಲು.
ಏನಿಲ್ಲೋ ಹೇಳ್ಬೇಕ್ ನೀನ ಸಮರ್ಥ ಇದ ನಿಮ್ ಕಡೆ ಇದು ಮೊನ್ನೆ ಏನೋ ಒಂದ್ ಇದು ಮಾಡಿದರಂತೆಲ್ಲ ನಿಮ್ಮ ಕಾಲೇಜಿನಗ. ಕಲ್ಚರಲ್ ಆಕ್ಟಿವಿಟೀಸ್ ಮೊನ್ನೆ ಫೇರೆವೆಲ್ ಇತ್ತಂತಲಾ ನಿಮ್ ಫ್ರೆಷೆರ್ಸ್ ಡೇ.
ಹಾ ಫ್ರೆಷೆರ್ಸ್ ರೇ ಇಲ್ಲ. ಇದು ಫೇರೆವೆಲ್ ಇತ್ತು.
ಇಲ್ ಎಲ್ ಅವ ಎಲ್ಲಾರ.
ಹಾ ಏ ನಾವೇನ್ ಮಾಡಲ್ಲಪ್ಪ ಅಂತದೆಲ್ಲ. ಇಲ್ಲಿಲ್ಲ. ನಾವೇನ್ ಅಂತದ್ ಮಾಡಲ್ಲ ನಮ್ ಹುಡುಗರು ಇದರು ಅವರೇ ಮಾಡಿದರು.
ಹೌದಾ . ನಿಮ ಎಲ್ಲಾ ನಿಮ್ ಕಾಲೇಜ್
ಏನಾತು.
ನಿಮ್ ಕಾಲೇಜ್ ಕ್ಯಾಂಪಸ್ನಾಗ್ ಏನ್ ಫುಲ್ ಎಲ್ಲಾ ಗಿಡಗಳನ್ನ ಹಚ್ಚಿ ಏನ್ ಫುಲ್ ವಿಶಾಲವಾ ಆ ಆಟದ ಮೈದಾನ ಎಲ್ಲಾ ಐತೆ ಅಂತೆಲ್ಲ ನಿಮ್. ಕಾಲಜನ.
ಹಾ ಎಲ್ಲ ಚುಲೋ ಐತಿ ಎನ್ವಿರಾನ್‌ಮೆಂ ಟ್ಟಲ್ಲ ಭಾಳ್ ಚುಲೋ ಐತಿ ಇಲ್ಲಿದ.
ಹೌದು ನಮ್ದ ನೋಡಪ್ಪಾ ಅಷ್ಟೇ ಚಲೋ ಇಲ್ ಬರೇ ಹೊಸ ಬಿಲ್ಡಿಂಗ್ ಅಲ್ಲ ಅಷ್ಟ ಗಿಡ ಇಲ್ಲ ಇ ಇಯರ್ ಇದು ಬರಿ ಮಾ ಮಾಲಿನ್ಯ ಬಾಳ ಆಗಾಕುಂತ್ಬಿಟೈತ್ ನಮ್ದ.
ಹಾ ಅಂದ್ರ ನಮ್ದು ಇಪ್ಪತ್ತೈದು ವರ್ಷ ಆತ್ ಕಾಲೇಜ್ ಸ್ಟಾರ್ಟ್ ಆಗಿ.
ಹ್ಮ. ನಿಮ್ ಕಾ ನಿಮ್ ಕಾಲೇಜಿಗೆ ಏನಾ ಇಪ್ಪತ್ತೈದು ವರ್ಷ ಆಯ್ತಂತ ಏನ ಇದು. ಬೆಳ್ಳಿ ಸಮಾರಂಭ ಮಾಡಿದ್ರಂತಲ್ಲ ಏನ.
ಹಾ ಮಾಡಿದ್ರ್ ಈಗ ಒಂದು ತಿಂಗಳ ಆ ನೋಡ್ ಮಾಡಿ.
ಹೌದನ ಇವರು ಬಂದಿದ್ರಲ್ಲ ಶಾಣುಗೂಡ ದರ್ಶನಪ್ಪಾವ್ರು ನಿಮ್ಮ. ಸಣ್ಣ ಕೈಗ ಸಣ್ಣ ಕೈಗಾರಕ್ಕೆ ನಿ ನಿರಾವರಿ ಸಚಿವ್ರ. ಮತ್ತೆ ಶರಣಗೋಡ ಕಂಕೂರು ಹಾಗ ಇವು ಶರಣಗೋಡ ಬಯಾಪ್ ವ್ರು ಎಲ್ಲಾರ ಬಂದಿದ್ರಪ್ಪ ನಿಮ್ ಇದಕ್.
ಹಾ ಬಂದಿರ್ತಾರ್ ನ್ಯೂಸ್ದಾಗ್ ಬಂದಿತ್ ಏನ.
ಬಂದಿತ್ತು ಅದರಲ್ಲಿ ನೋಡಿದ್ನ್ಯಾನ.
ಹೌದಾ ನಿಮ್ಮೂರ ಯಾವ್ದು.
ನಮ್ದ ಕೊಪ್ಪಳ ಜಿಲ್ಲಾ ಕುಷ್ಟಗೀ ತಾಲೂಕ ತಾವರ್ಗೇರ ಅಂತ ನಿಮ್ದ.
ನಮ್ದು ಬಾಗಲ್ಕೋಟ.
ಬಾಗಲ್ಕೋಟಾ ಬಾಗಲ್ಕೋಟದಾಗ ಫುಲ್ ಅಲ್ಲ ಬಾಗಲಕೋಟ ಏಳೋ.
ಏನಾತ. ಏನು.
ನಿಮ್ ಬಾಗಲ್ಕೋಟದಾಗ ಫುಲ್ ಎಲ್ಲಾ ಬಾಳ ಮಾಲಿನ್ಯ ಬಾಳ ಆಗಾಕುಂತೈತ ಅಂತ ನೋಡಲ್ಲೆಲ್ಲ.
ಹಾ ಭಾಳ ಹಾ ಹಾ. ಹಾ. ಇದು ನಿಮ್ ವ ನಿಮ್ಮೂರ. ಕಡೆ ಬಂದ್ರ ನೋಡಾಕ್ ಏನೇನ್ ಐ ಐತ ಹೇಳ.
ಕಡೆ ಬಂದ್ರಾಗ ಪ್ರಸಿದ್ಧವಾದ ದೇವಾಲಯಗಳದಾವ.
ಯಾವ್ಯಾವ ದೇವಾಲಯಾ.
ಅವು ವೀರಭದ್ರೇಶ್ವರ ದೇವಾಲಯ. ಹನುಮಂತನ್ ದೇವಾಲಯಾ ಹ್ಮ ದಾಂಡಗುಂಡ್ ಬಸ ಪಣ್ಣ ದೇವಾಲಯ. ಅದೇ ರೀತಿಯಾಗಿ ಮತೈತ್ತಲ್ಲಾ ನಮ್ ಕಡೆ. ತಲ ಆಂ ಈಗ ಇದು ಮತ್ತ ಕೃಷ ಕೈದೇವರಾಜ ಹಲ
ಹಾ.
ಹ ಅವರು ಉಮ್ ಅವ್ರ ಸಂಬಂಧಿಕರದ ಒಂದು. ಒಂದು ಐತಿಹಾಸಿಕ ಆವಾಗಿನ ಕಾಲದ್ದು ಒಂದು ಕೋಟೆ ಐತಿ ಅದಕ್. ಕ್ಕ ಮೆಣದಾಳ್ ಕೋಟಿ ಅಂತಂತೀವಿ ನಾವು ಆ ಕೋಟೆ ಫುಲ್ ದೊಡದೈತೆ ಕಾಲ. ಕ್ಕ ಏಳು ಕೊಪ್ಪರೆಗೆ ಬಂಗಾರವಿತ್ತಂತ. ಕೊಟೆದಾಗ.
ಹ್ಮ ಹ್ಮ.
ಏಳ್ ಕೊಪ್ಪರಿಗೆ ಬಂಗಾರ ಇತ್ತಂತ ಅದನ್ನ ತಗಿಯಕ್. ಏಳೂರಡಿ ಸ್. ಸರ್ಪದ್ ಹಾವು ಏನ ಅಲ್ಲಿ ಏನ ಕಾ ಕಾ ಅದನ್ ತೆಗ್ಯ. ಬಿಡಲ್ಲ ಏನಂತಯ ಎ.
ಹಾ ಹಾ ಹಾ. ಹೇಳು ಸ್ವಲ್ಪ ಈ ಕಡಿ ಬಾಲ ನೆಟ್ವರ್ಕ್ ಇಲ್ಲ.
ಮತ್ತೆ ಮತ್ತೆ. ನಾವು. ಬರಬರ್ತ ಈಕಡೆ ಅಂತ ನಮ್ಮ್ ಮೂರ್ ಕಡೆ ಅ ಎಲ್ಲಾ ಆ ಆಟದ ಮೈನ ಮೈದಾನಗಳದಾವುವ ಮತ್ತೆ. ಹ್ಮ್ ಪಾರ್ಕ್ಗಳದವು.
ಹಾ ಪಾರ್ಕ ಎಲ್ಲ.
ಏ ಪಾರ್ಕೆಲ್ಲ. ಚುಲೋದವು ಏನಪ್ಪಾ ಅಂದ್ರ ಜನ್ರಿಂದ ಬಾಳ ಅಲ್ಲೆ ಸ್ವಚ್ಛತಾ ಕಾಪಾಡಲ್ಲ್ ಜನ್ರ.
ಹೌದಾ.
ಬರೆ ಪ್ಲಾಸ್ಟಿಕೂ ಆವ ಈವ ಎ ಬ ಬರ್ರ್ಯೋ ಬರ್ರೀ ನಾವೆಲ್ಲ ಅನು ಅನ್ಕೂಲ ಮಾಡ ಕೊಡ್ತೀವಿ ವಸತಿಗೆ ಎಲ್ಲದಕ್ಕೂ. ಮತ್ತೇನೋ ಸಮರ್ಥ ನಿಮ್ಮೂ ಹ್ಮ ಆಂಜನಾದ್ ನಮ್ಮೂರ್ಲಿದ್ದ ಆಯನ್ ಕಿಶ್ಕಿನ ಹ್ಮ್ ಅದಾವು ಅ ಅಷ್ಟ್ರದಾಗ ಟಿ ಬಿ ಡ್ಯಾಮ. ತುಂಗಭದ್ರ.
ಅಂದ್ರೆ ಅ ಅಂಜನಾದ್ರಿ ಜನಾದ್ರೀ ಬರ್ಬೇಕಂತ್ ಮಾಡಿದ್ವಿ ನಾವ.
ಯಾವಾಗ ಬರ್ತೀರಿ.
ಈ ಊರಿಗ್ ಹೋದಾಗ ನೋಡ್ಬೇಕು ಈ ಊರಿಗ್ ಹೋದಾಗ ಬರೂದಾದ್ರ ಬರ್ತಿವಿ.
ಹೌದಾ ಬ ಬರ ಬರ ಮುಂಚಕ ಒಂದ್ ಎರಡು ದಿನ ಕಾಲ್ ಮಿಂಚಾಕ್ ಕ ಮಾಡ್ರಿ ನಾನ್ ಸ್ವಲ್ಪ ಬೇರೆ ಊರಿಗೆ ಹೋಗ್ಬೇಕ ನೀವ ಬರೋ ನಿಮ್ಗೆಲ್ಲ ವ್ಯವಸ್ಥೆ ಮಾಡ್ತೇವಿ ನಾವೇನು ನೀವು ನೋಡಂತ್ರಿ ಎಲ್ಲ ಐತಿಹಾಸಿಕ ಸ್ಥಳಗಳದವು ಪ್ರಸಿದ್ಧ ದೇವಾಲಯ ಅವು ಇವು ಎಲ್ಲ ಅದಾವ. ಏನ್ ತೆ ತೆಲಿ ಕೆಡ್ಸ್ಗಬೇಡ್ರಿ ಎಲ್ಲಾ ವಸತಿ ನಿಮ್ಗ ಯಾವ್ದೇ ತೊಂದರೆ ಇರ್ಲಾರ ಅಂಗ ನಾವೆಲ್ಲ ನೋಡ್ಕಂತವಿ. ಏನಿಲ್ ನೋಡ್ರಿ. ಆಗ ಊಟ ಮಾಡಿದ್ವಿ ಈಗ ಲೇಟ್ ಆಯ್ತ ಇವತ್ತು ಊಟ ಕ್ಲಾಸ್ ಇದ್ವಲ್ಲ. ಈ ಇವತ್ತ ಏನು ಇಲ್ಲ. ಚಪಾತಿ, ಕಾಳು ಪಲ್ಯ, ಅನ್ನ, ಸಾರು, ಮಜ್ಗಿ.
ನಿಮಗ್ ಸ್ಪೆಷಲ್ ಏನ್ ಮಾಡ್ತಾರ ಹಾಸ್ಟೆಲ್ದಾಗ. ಹಟಕ್ಕೆ
ನಮ್ಗ ಬಿರಿಯಾನಿ ಹಾ ಮತ್ತೆ ಎಗ್ ರೈಸ.
ಹಾ ಮತ್ತೆ
ಅವ್ ಇವು ಮಾಡ್ತಾರ ಚೊರ್ ಏನು.
ಸ್ವೀಟ್ಸ್.
ಶೀಡ್ಸ್ ಸು ಕೊಡ್ತಾರ ಆವಗ ಇವಾಗ ಸಿ ಉ ಗೀಸ್ ಪಾಯ್ಸ ಎಲ್ಲಾ ಕೊಡ್ತಾರ ಗುಲಂಜ ಜಾಮೂನು ಹೋಳ್ಗಿ ಎಲ್ಲ ವಾರ್ದಗ ಒಂದ್ಸರಿ ಹೋಳ್ಗಿ ಹಿಂಗ ಕೊಟ್ಟಿರ್ ತರೆ ಹಬ್ಬ ವಿಶೇಷ ಹಬ್ಬಗಳು ಬರ್ತವಲ ಹುಣ್ಣಿಮಿ ಅಮಾಸ್ಯೆ ಅವಾಗ ಅವ್ ಇವು ಕೊಡ್ತಾರ.
ಅ
ಎಗ್ಸಾಮಲ್ ಮುಗುಡೋಗ್ಯವ ನಂದು
ಹ ಎಕ್ಸಾಮ್ ಮುಗ್ದವೋ ಎಲ್ಲ. ಷ
ಹಾ ಹ
ಎಗ್ಸ್ ಎಕ್ಸಾಮ್ ಮುಗ್ದವು ನೀವ್ ಹೆಂಗ ಎಕ್ಸಾಮ್ ಎಕ್ಸಾಮ್ ಚೊಲೋ ಬರ್ದೆ
ಎಕ್ಸಾಮಾ ಇಗ ಒಂದ ಲೆಕ್ಕಕ್ ಆಗ್ಯವ ಸ್ವಲ್ಪ ಸ್ವಲ್ಪು
ಪಾಸಾ ಆಗ್ಬೇಕು ಮತ್ತೆ ಎಲ್ಲ ಈಗ ಬಂದಿರ್ತೀವಲ್ಲ ಅಲ್ಲಿ ಇಲ್ಲಿತ ಎಲ್ಲಾ ನಾವು ಕ ಕಷ್ಟಪಡ್ಬೇಕು ಈಗ ಕ ಅಗ್ರಿಕಲ್ಚರ್ ರಾಗ ಏನು ಬಾಳ ಏನು ಟಫ್ಫೇನಿಲ್ಲ
ಟಫ್ ಏನ್ ಇಲ್ ಬಿಡ ಅಂದ್ರ ಒಟ್ ನಾಕ್ ವರ್ಷ್ದಾಗ ಎಲ್ಲ ಮುಗಸ್ಕೊಂಡು ಹೋಗ್ಬೇಕು
ಹ್ಮ್ ಮುಗಸೊ ಅ ಈಗ ಆಗ್ರೋ ಇವು ಅವಲ್ಲಾ ಬೇಸಾಯ ಶಾಸ್ತ್ರ ಮತ್ತೆ ನಿಮ್ಗೆಲ್ಲಾ ಇವು ಅದಾವಲ್ಲ ಪೋಸ್ಟ್ ಹಾರ್ವೆಸ್ಟಿಂಗ್ ಟೆಕ್ನಾಲಜೀಸ ಮತ್ತೆ ರಾಸಾಯನಿಕ ರಣ್ಯ ಇವೆಲ್ಲಾ ಪರಿಸರ ವಾತಾವರಣದ್ ಬಗ್ಗೆ ಇವೆಲ್ಲಾ ನೀವು ಅವೆಲ್ಲಾ ಈಸಿ ಪೇಪರ್ರಾ ತೆಗಿತರ ಆಲ್ಮೋಸ್ಟ್. ಅದ್ರಾಗೆಲ್ಲ ನೀವ್
ಮತ್ತ
ಮ ಮತ್ತೇನೋ ಇದ ನಿಮ್ ಕಡೇ ಆ ಮ್ ಕಬ್ಬು ಏನ ನಿಮ್ ಕಡೆ ಏನೇನ್ ಬೆಳತರ
ನಮ್ ಕಡೆ ಕಬ್ಬಾ ಗೊಂಜಾಳ ಜ್ವಾಳ ಶೇಂಗಾ ಕಡ್ಲೀ
ಹ್ಮ್
ಪಾನ ಕಬ್ಬ ಹೆಸ್ಸರ್ರ ಎಲ್ಲಾ ತರನು ಬೆ ತಿವಿ ನಾವ್ ಇದು ಇಲ್ಲ ಅನಂಗಲ್ಲ ಎಲ್ಲಾ ತರ.
ಎಲ್ಲ ಕಡೆ ಬೆ
ವಳ್ಳಿ ಅಸ್ತಿನಿನೋ ಮಲ್ಲು ಹ ಆಯ್ತ್ ಆಯ್ತ್ ಸ್ವಲ್ಪು ಹ ಬಾಯ್ ಬಾಯ್.